ಚಿನ್ನಿ ತಿನ್ನು
ಹಾ ಅರಾಮಿನಕ ನೀ ಅರಾಮಿದಿಲ್ಲ
ಹ್ಮ ನಾನು ಅರಾಮದಿ ನೋಡವಾ ಮನ್ಯಾಗ ನಿಮ್ಮ ಅಕ್ಕ ಹಾ ನಮ್ಮನ್ಯಾಗು ಆರಾಮ ಅದರ ನಿಮ್ಮನೆಯಾಗ ನಿಮ್ಮ ಅಕ್ಕ ಅಪ್ಪ ಅವು ಎಲ್ಲಾರ ಆರಾಮದಾರ
ಆರಾಮದಾರ ನೋಡಕ್ಕ ಆಯಿ ಆರಮಹಳಿಲಕ್ಕ
ಹ್ಮ್ ಆರಾಮಅದಳನೋಡವ್ವ
ಹ್ಮ್ ಮೊನ್ನೆ ಇದು ಕೊಂಟಿದ್ದೆ ಸುರಪುರಕ ನೋಡದೆ
ಹೌದಾ
ಹ್ಮ ಮೊನ್ನೆ ಸುರಪುರ ಒಂಟಿದೇ ಆ ಅಕ್ಕ
ನನ್ ನೋಡ್ದ ಏನ ರೋಡಿಗೆ ಬರ್ತಾರ ಏನಂತ ನೋಡಿದ್ಯಾ
ಆಯಿನ ಒಬಾಕಿನೇ ನೋಡಿದೆ
ಆಯಿಕಂಡ್ಲಿ ಏನೂ
ಹಾ
ಹ್ಮ್ ಹ್ಮ್
ಆಯ ಕಡ್ಲ ಕೈಯ ನಾ ಕೈ ಮಾಡಿದೆ ನೋಡ್ ನೋಡ್ಲ ಅಲ್ಲ ಆಯಿ
ಹ್ಮ ಮತ್ತ ಆಯ್ ಕಣ್ಕಾಣಲ್ಲಕ್ಕಗಿ ದೂರ ಇದ್ರ ಸ್ವಲ್ಪ ಸನಿಪ ಇದ್ರೆ ಅಂದ್ರೆ ಕಾಣ್ತಿತ್ತು ಮತ್ ದೂರ್ಲಿಂದ ಕೈ ಮಾಡಿದಲ್ಲ ಹಾಕಿ ಕಣ್ ಕಾಣಲ್ಲ ಅದಕ್ಕೆ ಹಕಿ ಹ್ಮ್ ಮತ್ತ ವಯಸ್ಸಾದಿಂದ ಹಂಗೆವ
ಅದಕ್ಕ ಇದು ಚಸ್್ಮಾ ಬಂದಿಲ್ಲ ಅವ ಕರ್ರನ ಚಸ್್ಮಾ ಬರ್ತಾವಲ್
ಚಸ್ಮಾ ಬಂದಾವ ಎಲ್ಲಾ ಕಣ್ಣ ಅಪರ್ಷನ್ ಮಾಡ್ಸ್ಕೊ್ ಬಂದಳ ಒಂದ್ಸರಿ ಒಂದ್ ಕಡ್್ಣ ಆಪರೇಷನ್ ಮಾಡ್ಸ್ಕೊ್ ಬಂದಳ ಇನ್ನೊಂದ್ ಕಣ್ಣ ಉಳ್ದದ ನೋಡು ಇನ್ನೊಂದ್ ಕಣ್ಣ ಕಾಣಲ್ಲ ಅಂತ ಅದ ಒಂದು ಮಾಡಸ್ಕೊತ್ನಂತ ಅಂದಳ ಇನ್ನು ಯಾವ ಮಾಡಸ್ಕೊತಾಳನಾ
ಅದ ಮಾಡಸ್ ಬಿಿಡ ಮತ್ ಅಂದ್ರ
ಹ್ಮ್ ಅದನ್ ಮಾಡಸ್ಬೇಕು ಅಕ್ಕಿನ್ ಸಪ್ಪ ಕುಂತಾಳ
ಹ್ಮ ಹಾ
ಅದೊಂದ ಮಾಡ್ಸ್ಕೊ ಚಸ್್ಮೆ ಎಲ್ಲ ಅದು ಕರಿ ಚಸ್ಮಾ ಬಂದಿಲ್ಲ ಅದು ಕಣ್ಣ ಆಪರಷನ್ ಮಾಡಸ್ಕೊಂಡ ಕಷ್ಟ ಕೊಡ್ತಾರ ಅಂತದು ಆಪರಷನ್ ಆಗಿರ್ತ್ತಲ್ಲ ಸ್ವಲ್ಪ
ಹೌದನ್ನಕ್ಕೆ ನನ್ಗ್ ಗೊತ್ತಲ್ಲ ಜಾಸ್ತಿ ಜನ ಅವ್ನೇ ನೋಡಿದ್ದೆ ಒಂದ್ಸಲ
ಹಞ ಅದು ಆಪರೇಷನ್ ಮಾಡಸ್ಕೊಂಡಿರ್ತಾರಲ್ಲ ಅದು ಸ್ವಲ್ಪ ಬಿಸಿಲಿಗೆ ಹೋದಾಗ ಅದು ಸೂರ್ಯನ ಬೆಳಗ್ ಕಣ್ಣಿ ಕುಗ್ತಿರುತ್ತಲ್ಲಾ ಅ್ ಸ್ವಲ್ಪ್ ಕರೋಗಿದ್ದಾಗ ಸ್ವಪ್ಪ ಅದೇಏನು ಅಷ್ಟ್ ಅನ್ಸಲ್ಲ
ಹೌದಕ್ಕ ನಾನು ಬಸ್ತಿನೇ ಬರಾಗ ಹಬ್ಬ ಕಾಯಿ ಕರಿಚಸ್ಮಾಹಾಕೊಂಡ ಕೂತಿದ್ಲ
ಹ್ಮ್ ಹ್ಮ್
ಇವ ನಾನ ಏನ ನೀನ್ ಕಣ್ಣಿನ ಸಲಮ್ ಬಂದಾಗ ಇಲ್ಲ ಶೋಕಿಿಗೆಾಕೊಂಡ ಅನ್ ಕೇಳಿದೆ
ಹ್ಮ್ ಐ ಏನಅಂದ್ಲ ಆಯಿ
ಕಣಕಣಲ್ಲ ಅಲ್ಲ
ಹ್ಮ ಅವಿಗೆ ಮತ್ ಆಪರೇಷನ್ ಮಾಡಿರ್ತಾರಲ್ಲ ಕೆಲವ್ರ ಹ್ಮ್
ಹ
ಅದ್ ಫಸ್ಟ್ಿಗೆ ಕೊಟ್ಟ
ಬಕ್ಕಿರಲಿಲ್ಲ
ಹ್ಮ್ ಬೆರ್ಕಿರ್ಲಿಲ್ಲ ನನ್ಗ ಅಷ್ಟೇ ಬರ್ಕಿರ್ಲಂದ್ರ ಬೈತಿಲ್
ನಾನ್ ಹಂಗ ಗಮ್ಗನನೆ ನಮ್ಮ ಮಮ್ಮಿ ಇದ್ರಂಗನ್ ಬರ್ದಲ್ ನಾನಿದ್ರ ಕೇಳಂಗ ಕೇಳಿದ ಮತ್ತ ಫಸ್ಟ್ಿಗೆ
ಹ್ಮ್ ನೀನು ಯಾಕಕೆ ತರ ಏನೆಲ್ಲಾ ಅಂತ ಕೇಳಿದಿ
ಹಾ ಬಾಳ್ ಮಂದಿ ನೋಡಿದ್ಯಾಕದ ಹಾಕೊಂಡದ್ದು
ಹ್ಮ್ ಮತ್ತೆ ಇವಾಗ ಅವ್ರಿಗೆ ಪ್ರೀ ಬಿಟ್ಟಿರ್ತಾರಲ್ಲ ಕಣ್ಣಪರ್ಷನ್ ಮಾಡದು ಕೆಲವೊಂದ್ ಕಡೆ ಪ್ರೀ ಬಿಡ್ತ ತಾರ ಅಲ್ಲಿ ಹೋಗಿ ಎಲ್ಲಾರೂ ಒಟ್ಟತಿಗ ಹೋಗಿ ಮಾಡಸ್ಕೊಂಡ್ ಬಂದ್ಬಿಡ್ತಾರ ಅವರು
ಹೌದ್ ಅವತ್ ಐದಾರ ಮಂದಿ ಕುಂತಿದರು ಅದಕ್ಕೆಂದೆ
ಹ್ಮ್ ಅದೇ ಜೋಳ ಹೋಗ್ ಬಿಡ್ತಾರ ಅವ್ರೆಲ್ಲಾ ಜೊತೆ ಕರ್ತಂದ ಇಷ್ಟ್ ಜನ ಅಂತಿ ಅದಕ್ಕೆ ನೀಗೆ ಜಾಸ್ತಿ ಜನ ಕಂಡಾರ ಹ ಫ್ರೀ ಮಾಡ್ತಾರ
ಹೌದಾ ನಾ ಎಲ್ ರೊಕ್ಕ ಕೊಟ್ಟೆ ಮಾಡ್ಸ್ತಾರ ಅನ್ಕೊಂಡಿದ್ದೆ
ಈ ರೊಕ್ಕ ಕೊಟ್ಟು ಮಾಡ್ಸ್ರ ರೊಕ್ಕ ಕೊಟ್ಟು ಮಾಡ್ಸೋಬಹದು ಹ ಇಲ್ಲು ಪ್ರೀ ಮಾಡಬೇಕು ಅಂದ್ರ ಫ್ರೀ ಮಾಡಸ್ಕೋಬೋುದು ಆ ತರಾನೂ ಇರುತ್ತ ಅಕಿ ಪಫಸ್ಟ್ಗೆ ಆಯಿ ಪ್ರೀ ಮಾಡಸ್ಕೊಂದಾಳ ಇಲ್ ಗುಲ್ಬರ್ಗ ಮಾಡ್ಸ್ಕೊಂಡ್ರ ಪಫಸ್ಿಗ ಆ ಅದೇನ ಕಣ್ಣೆ ಎಲ್ಲ ಚಂದಾಗ ಚೆಂದ ಕಾಣ್ತಂತಾಳ ಮತ್ತ ಇನ್ನೊಂದ ಕಣ್ಣೆನ ಕಾಣಲ್ ಆಗ್ಯದಂತ ಅದನ್ನು ಮಾಡ್ಸ್ಕೋತನಿ ಅಂತ ಈ ಸರಿ ಪ್ರೀ ಮಾಡ್ಸ್ಕೊ ಅಂತಂದ್ರ ಈ ಸರಿ ಪ್ರೀ ಮಾಡ್ಸ್ಕೊ ಸಲ ರೊಕ್ಕಟ್ ಮಾಡ್ಸ್ತೇತ್ ನಂದಳ
ಹ ಹಾ
ಅದಕ್ಕೆ ಇವಾಗ ಸ್ವಲ್ಪ ರೊಕ್ಕ ಕಮ್ಮಿ ಅದಾವ ಅಂತ ಕುೂತ ಹೋಡು ಇನ್ನ ಮಾಡ್ಸ್ಕೊಂಡಿಲ್ಲಾ ಅಯ್ಕೆ ಇನ್ ಜೊತೆಗಿರ ಹ್ಮ್ ಆಾಕಿನ್ ಜೊತೆಗಿರ ಆಾಕಿನ್ ಫ್ರೆಂಡ್ ಎಲ್ಲಾರು ಮಾಡ್ಸ್ಕೊೊಂಡ್ ಬಂದಾರ
ಅದು ಪ್ರ್ರೇಂಡ್ ಮಾಡಸ್ಕಡಿಂದ ಹಂಗೆ ಹತ್ಬೇಕ
ಲ್ಲ ಫಸ್ಟ್ಿಗೆ ನಾ ಮಾಡಡ್ಸ್ಕೊತ್ ನಾ ಮಾಡಸ್ಕೋತಿ ಅಂತೇಳಿ ನಾಕ ಇಷ್ಟ್ ಸ್ವಲ್ಪ ಜನ ಅತಾರ ಇಲ್ಲಿ ಏರ್ದಾಗ ಎಲ್ಲಾ ಜಡ ಕುತ್ ಮಾತಾಡ್ಯಾರ ನಾ ಮಾಡಸ್ಕೇತ್ ನೀ ಮಾಡ್ಸ್ ಅಂತ ಹೇಳಿ ಅವ್ರೆಲ್ಲಾರ ಮಾಡ್ಸ್ಕೊ ಬಂದಾರ ಯಾ ಹ್ಬೇಕಕ್ ಬಾಕಿ ಉಳ್ದ ಅವಡ
ಮತ್ತತ್ ಫ್ರೆಂಡ್ಸ್ ಎಲ್ಲಾ ಮಾಡ್ಸೋಳ್ರ ನಾ ಹಬ್ಬಕ್ ಯಾಕಂತ ಬಂದಾಳಯ
ಹ್ಮ್ ಮಾಡಸ್ಕೋತಾಳತ್ಯಾವಾಗ ಮಾಡಸ್ಕೊತಾಳ ಇನ್ನನ್ನ
ಹ ಹಾ
ಮತ್ತೆ ಅಡ್ಗೆ ಮಾಡ್ಬೇಕಾ ಅಡ್ಗ್ ಮಾಡ್ಬ
ಏನ್ ಹ
ಅಡುಗೆ ಮಾಡ್ಬೇಕಾ ಹ್ಮ್ ಹ್ಮ್ ಇವತ್ ಏನಾರ ಮತ್ತತ್ ಹೋಳಿಗೆದ್ ಏನಾರು ಮಾಡ್ತ್ರನ್ ಹ ವಾಯಸ್ ಸರಿ ಸ್ವಲ್ಪ್ ಸ್ವಲ್ಪ್ ಕೇಳಲ್ಲ
ಹೌದಾ ಕ ಈ ಕೆಲ್ಸತ್ತಕ
ಹಾ ಇವಾಗ ಕೇಳತಾ ಹೋಳಿಗದ್ ಮಾಡ್ರಿ
ಹಓ ಮಾಡಿವಕ್ಕ
ಹೌದಾ ಅಂದ್ರೆ ಬೆಳಗ್ಗೆಯಂದ್ರೆ ಮಾಡ್ಯಾರ
ಹಓ ಬೆಳಗ್ಗಿನ ಮಾಡಿ ಹ್ಮ ಇವತ್ತು ಕಾರುಣ್ಯ ಯಲ್ಲಾಕ್ಕ
ಹ್ಮ್ ಅದೆಂದ
ಹ್ಮ ಬೆಳಗ್ಗೆನೆ ಆಕಳ ಅವೆಲ್ಲ ತೊಳೆದು ಕೊಡ್ಕತ್ತಿ ನಿನ್ನೆನೆ ಅರ್ಶಿಣ ಒಳ್ಳೆಣ್ಣೆ ಹಚ್ಚಿದ್ವಿ
ಹ್ಮ್ ಹ್ಮ್
ಮತ್ತ ಆಕ ಎತ್ ಆ ಎದು ಆಕಳಗಳು ಮದಮಗಳತ್ತಳ ಎ ಗಳು ಮದಮಗಾತರಂತ ಅದಿಕ್ಕೆ ಒಳ್ಳೆಣ್ಣ ಅರ್ಶಿಣ ಹಚ್ಚಿವಿ
ಹ್ಮ್
ಅಚ್ಚಿ ಮತ್ತ ಈಗ ಮದಿಮಕ್ಳು ಮಾಡಕ್ ಒಳ್ಳೆನ ಅರಿಶಿನ ಅಚ್ಚ ಅಮ್ಮ ನೀರ್ ಇರ್ತಾರ ನೋಡ ಅಕ್ಕ
ಹ್ಮ್ ಅದೇ ತರಾನ ನೀರ್ ಯಾರ್ದ್ರನಾ ಏನು
ಹಾ ಆಕ್ಕ
ದ್ರನು ಏನು ಅಕಾಲಿಗುನು
ಹಓ ಅಕ್ಕ ಅದಾಗಿ ಮೈಯ ಮೈಯ್ ತೊಳದ ಆಕಳಿಗೆ ಹೊರಗು
ಹ್ಮ್ ಹ್ಮ್
ಹ್ಮ್ ಅದ ಒಂದ್ ಸ್ವಲ್ಪ ಕೋಡ್ ಕೆತ್ತವಿ ಕೆತ್ತಬೇಕಂತ
ಹ್ಮ್
ಅತ್ತೇ ಅವಕ ಹಗಲ್ಲಿ ಇಾಡದು ತಿನ್ಸಬೇಕಕ್ಕ ಹೋಳ್ಗಿ ಹೋಳ್ಗಿನ ಬೆಳಗ್ಗೆನ ಮಾಡಿದ್ವಿ
ಹ್ಮ್
ಅಮ್ಮ ಎಷ್ಟ್ ಮಾಡಿದ್ಲು ಅಕ್ಕ ಎಷ್ಟ್ ಮಾಡಿದ್ಲು
ಹ್ಮ್ ಹ್ಮ್
ಮಾಡಿ ಆಮೇಲೆ ಆ ಅಕ್ಲಿಗೆಲ್ಲ ದೇವರಿಗೆ ಆಾಯಿ ಮತ್ಯಾಗ
ಹ್ಮ್
ಅವ್ರಿಗೆಲ್ಲ ಆಗಲಿ ಹಿಡ್ದ್ ಬಂದು ಆ ಲಾಭನಾ ಅಚಿದಿವಿ ಅಕ್ಕ ಇಲ್ಲಿ ಮನ್ಯಾಗನ ಲಾಭನಾಕ ಇಲ್ಲಿ ಆಕಳಿಗೆ ಲಾಭನಕ ತಿನ್ಸಿದೀವಿ ಅಕ್ಕ
ಹ್ಮ್
ಹ್ಮ ಮತ್ತೆ ಎತ್ಗೋಳ ತಿಂದದ್ದು ಕಳಮುತ್ತಿ ಅಂತೇಳಿ ಅಂದ್ರೆ ಅನ್ನ ಹ್ಮ್ ಹೋಳಿಗೆ
ಹ್ಮ್
ಅದೇನೇನ ಮಿಕ್ಸ್ ಮಾಡಿ ಆಕ್ಳಿ ತಿನ್ಸಿರ್ತಾರಕ್ಕ
ಹ್ಮ್ ಹ್ಮ್
ಹ ಐದು ಉಣ ಇದು ಮಾಡಿರ್ತಾರ ಉದು ಉದ್ದುಕ
ಹ್ಮ್ ಹ್ಮ್
ಮುಟ್ಟಿಗೆ ಕಟ್ಟಿದಂಗ ಮಾಡಿರ್ತಾರ
ಹ್ಮ್
ಹಂಗ ಮಾಡಿ ಅದ ಅವಳ ಮುತ್ತಿ ಅಂತ ಅದ ತಿನ್ಬೇಕಂತ ಫಸ್ಟ್ ಅದನ್ನೇ ತಿನ್ಬೇಕಂತ ಹ ಆಮೇಲೆ ಊಟ ಮಾಡ್ಬೇಕಂತ
ಹ್ಮ್
ಹ್ಮ ಒಂದ್ ಸ್ವಲ್ಪ ಫಸ್ಟ್ ಎತ್ತಿ ತಿನ್ಸಿರ್ತಾರ ಐದು ಮಾಡಿರ್ತಾರಕ್ಕವು
ಹ್ಮ್
ಆ ಮಾಡಿಂನ ಎತ್ತಿ ತಿನ್ಸಿಂದ ಮತ್ ನ ಈ ಕಡೆ ನಮ್ ದೊಡ್ಡಪ್ಪ ಅವ್ರು ಯಾವಲ್ಲ ಎತ್ತು ನಮ್ಗೆ ಇಷ್ಟ್ ತಂದಿದ್ವಿ
ಹ್ಮ್
ನಾವ ಇಟ್ಟು ತಿಂದು ಆಮೇಲೆ ಊಟ ಮಾಡ್ತೀವಿ ಅಕ್ಕ
ಹ್ಮ್ ಹ್ಮ್
ಹ್ಮ ಓ ಹ ಅಕ್ಕಾ ಹೋಳಿಗೆ ಒಳಗಿ ಸಾರು
ಹ್ಮ್.
ಅನ್ನ ಆಮೇಲೆ ಅದದು ಕುರುಡಿಗಿ.
ಹ್ಮ್.
ಹೀರೆಕಾಯಿ ಪಲ್ಯ
ಹ್ಮ್ ಹ್ಮ್
ಉಂದ್ವಕ ನೀವ ಮಾಡಿರಿಲ್ಲ ಅಕ್ಕ
ಇಲ್ಲ ಇವತ್ ನಮ್ಮೂರು ಗ ಒಬ್ರು ಸತ್ತಿದ್ರ
ಹೌದ ಯಾರಕ್ಕ
ನಮ್ಮ್ ಒನೆಗೆ ಅವ್ರ ಸ್ವಲ್ಪ ಮನಿ ಆ ಕಡೆ ಸಾಲಿ ಕಡೆ ಆತಾವ
ಹ ಹಾಗ
ಏನ ಬಿಪಿ ಲೋ ಆಗೈತೆ ಹೋಗಿ ಸತಿದ್ರಂತ
ಹ ಹಾಕ್ಕ
ಅವರು ಬೆಂಗಳೂರು ಆಗ ಅಲ್ಲಿ ಬೆಂಗಳೂರು ಆಗ ಅವ್ರ ಮಗಳೇನ ಇದ್ರಂತ ಅವ್ರ ಅಲ್ಲಿಗೆ ಹೋಗ್ಯಾರ. ಅಲ್ಲೇ ಬಿಪಿ ಲೋ ಆಗಿ ಸತನ್ಂತ.
ಬೆಂಗಳೂರು ನಾಗೆ ತಿರ್ಕೊಂಡ್ರಲ್ಲಕ್ಕ.
ಹ್ಮ್ ಬೆಂಗಳೂರುನಾಗೇ ತೀರ್ಕಂದನ ಸತ್ ನಾಲ್ಕ ದಿನ ಆಗ್ಯದಂತ.
ಯೋ ಹ್ಮ್.
ನಾಲ್ಕು. ದಿನ ಆಗ್ಯದಂತ ಅವ್ರ ಏನ ಬಾಡಿ ಕ ಬುಟ್ಟಿಲ್ಲಂತ ಅದ ಹಣ ಬುಟ್ಟಿಲ್ಲಂತ. ಹ ಇವತ್ತು ಇವತ್ ಬೆಳಿಗ್ಗೆ ಕರ್ಕೊಂಡು ಬಂದಾರ. ಈಗಗಳ ಮೂರ್ ಗಂಟಕ್ ಮಣ್ಣ ಆಯ್ತಾ.
ಇವ ನಾಕ್ ದಿನ ಅಂದ್ರ ಜಲ್ದಿ ಮಣ್ ಮಾಡ್ತಾರಲ್ಲ ಅಕ ಲೇಟ್ ಆಗೈತಿ ಯಕ.
ಅಲ್ಲಿ ಅದು ಐಸ್ನಾಗೆ ಇಟ್ರಂತಲ್ಲ. ಅದೇನ ರೊಕ್ಕ ಕಟ್ಟತಕ್ಕ ಹೆಣ ಬಿಡಲ್ಲ ಅಂತಂದಾರಂತ. ಅದಕ್ಕ. ಹ್ಮ್ ಅವ್ರನ್ ಸ್ವಲ್ಪ ಬಡಗರಿದ್ರ ರೊಕ್ಕ ಕಟ್ಟತಕ ಹೆಣ ಬಿಡಲ್ಲಾವು ಅಂತ ಅಂತೇಳಿ ಇಟ್ಕೊಂಡ. ಕೂತಿದ್ರ ಅಂತ. ಹ್ಮ್. ಮತ್ತೆ ಇವತ್ ಯಾರನ ಅವರು ಮಗಳೇನ ಬೇರಾರತ್ರ ಸಾಲ ಈಸ್ಕೊಂ. ತಂದ. ಹ್ಮ ಬಿಡಸ್ಕೊಂಡ್ ಇವತ್ಕ ಎಣ್ಣ ತಗೊಂಡ್ ಬಂದಿದ್ರ. ಊರಿಗೆ ಇವತ್ತು ಬಂದದ ಅದೇ ಹೆಣ ಮತ್ತೆ. ಜಾಸ್ತಿ ತ ತಿಟ್ಕಕ್ ಆಗಲ್ಲ ಆಗಳ ಮೂರ್ ಗಂಟೆ ಮಣ್ಣ ಮಾಡಿದ್ರ. ಹಂತೇಳಿ ಏ ಹೋ. ಮಾಡಿಲ್ಲ ಏನ್ ಮಾಡಿಲ್ಲವ ನಾವು ಅದ್ರಾಗ ಮತ್ತ ಓಣೆೆಗೆ ಇತ್ತಲ್ಲಾ.
ಮಣ್ಣು ಮಾಡಿ ಅ್ರ ಮಾಡಕ್ ಬರಲ್ಲ ಏನಕ್.
ಬರತ್ತಾ ಅದ್ ಮೂರ್ ಗಂಟೆಗ ಆಗಿತ್ತಲ್ಲ ಅಷ್ಟೊತ್ತಿಗೆ ಮತ್ತೆ ಏನಾರ. ಸಿ ಮಾಡಿ ಎಷ್ಟು ಲಾಭನಕ್ ಬಿಡದ. ಹಂಗಂತೇಳಿ ನಾವು ಮಾಡಿಲ್ಲ.
ಇಲ್ಲಾಕ್ಕ ಇಲ್ಲ ಏನಾರ ಅಮಾಷೆ ಅದುತ್ತು ಯಾರ ತಿರ್ಕೊಂಡಿದ್ರಂದ್ರ.
ಹ್ಮ್ ಮಾಡ್ತೀವಿ ನಾವು ಆದ್ರೂ ಮತ್ತ ಇವಾಗ ಎಲ್ಲ. ಲೇಟ್ ಆಗತಿ ಅಲ್ಲ. ಮತ್ತೆ ಹೋಳಿಗೆ ಅಂದ್ರೆ ಅದು ಸ್ವಲ್ ಜಾಸ್ತಿ ತಡ ಆಗತ್ತ.
ಹಾ.
ಅದನ್ನೊಂದಮ್ಮ ಜಲ್ದಿ ಬಳೆ ಕುದಿಯಲ್ಲ ಲೇಟ್ ಆಗ. ತ್ತಮ್ಮತ್ ಅದ ಒಂದಮ್ಮ.
ಚಜ್ಜ ಕರ ಮಾಡಿಿಲ್ಲ ಲಾಭನ್ ಹಾಕ್ಬೇಕಿಲ್ಲ.
ಹ್ಮ್ ಹಗೆ ಮಾಡ್ಬೇಕಂತತ್ ಮಾಡೀಿ ಮತ್ತೆ. ತಿಿನಸತ್ನತ್ ಜಕೆ ಇನ. ಸಿಹ ಮಾಡಿ ಅದೇ ಲಾಭನಕ್ ಬಿಿಡದು.
ಹಕ್ಕ
ಹ
ಇಲ್ಲಿ ನಂಬಲ್ಲಿ ನ ಯಾರಾರ ಸತ್ತಿದ್ರ ಅಂದ್ರರು ಮನಿ ತೊಳ್ಕೊಂಡ್ ಮಾಡ್ತಿವಕ್ಕ ನಾವು
ಹ್ಮ್ ನಾವವು ಅದೇ ಸತ್ತಿದ್ರಲ್ಲ ಮನ ಅದು ತೊಳದು್ ಎಲ್ಲ ಆಗೇತ್ ಕೆಲ್ಸ. ಏನಾರು ನ ಸಪ್ ನಿಂತು ಏನಾರ ರಸಾಯ ಏನಾರು. ಮಾಡಿ ಲಾಭನ ಹಾಕಿದ್ರಐತೆ ಅಂತ ಹೇಳಿ.
ಇಲ್ಲಿನ ನಂಬಲ್ಲಿನ ರಿಲಷನ್ದ ಯಾರ ಸತ್ತಿದ್ರ ಅಂತಕ್ಕ.
ಹ್ಮ್ ಹ್ಮ್.
ಗಾಡ್ಯಾಳದಾಗ ಅವು ಹೋಗಿದ್ಲು ಹೋಳ್ಗಿ ಬಿಟ್ಟು ಅಕ್ಕನ ಮಾಡ್ಯಾಳ.
ಹ್ಮ್ ಹ್ಮ್.
ಹ್ಮ್
ಸರಿ ಚಿನಮ್ಮ ಮತ್ತೆ ಹಸ್ತೀ ನಾನು.
ಹ ಸರಿ ತೋಕ
ಹ್ಮ್